ಸರ್ ನಮಸ್ತೆ ತ್ತ
ಹಾ ನಮಸ್ತೆ ಸ
ಸರಿ ಎಲ್ಲಿದ್ದೀರಾ
ನಮ್ಮ ಇಲ್ಲ ಐಕ್ಲಾಟ ಆಡ್ತಾರಸ
ಅಲ್ಲಿ ಸರ್ ಕ
ಹಾ
ಯ ಅಜಸ್
ಹಾ ಬಾತ್ ಕಡೆ ಬಾಯತ್ ಕಡಿ ಫಸ್ಟ್ ತ್ತ ಹ ಹೇಳಿ
ಬದ್ಯಾನಕ್ಕೆ ಪಡ್ ಸರ್
ಆಾ
ಒ ತರಕ್ ಬಂದ್ರ
ಹ್ಮ ನಾ ಕ್ರಿಕೆಟ್ ಆಡಾಕಂದೀವಿ ನಿಮ್ಮೆಲ್ಲ ಬೈಂದಾರೆ
ನ ನಾವುನ್ನ ಬಂದವಿ
ಹಾ ಹಾ ಹಾ
ಬ್ ಮಂಚ ಬರ್ ಜ ಯ ತ ಹ
ಹ್ಮ್ ಹೌದ
ಹ
ಹ್ಮ ಹು ಮಾತಾಡ್ತಿರಿ ಹೌಸ
ಇದ್ರೆ ಕಬ್ಬರ್ತಿ ಆ ಚಿದ್ರ ತುಪಕ್ಕೆ ಆಕಲ್ಲ
ಹಾ
ಹ
ಹಾ ಹ
ಎರ್ ಜಮ
ಹಾ
ಜಮೀನ್ ಎಷ್ಡಿದೆ ಸಾ?
ಜಮೀನು ಒಂದು ದಿವಸ
ಕನ ಸಾ
ಬಾಲ್ ಬಾಲ್ ಬಂದತ್ ಕೊಡಿ. ಬಾಲ್ವಂತ ಐತ್ ಕೊಡಿ. ಎಕ್ಟ್ರಿಕ್ ಕೊಡದಾರೆ ನಿಮ್ಮ ಸುದೀಪ್ ಅವ್ರು ವಾವ್.
ಅರಿ
ಒಂದ್ ಬಾರ್ ನಿಮ್ ಕಡೆೇನೆ ಬತಾರ ಎತ್ಕೊಡ್ಬೇಕು. ಗಿಡ ಬಂದಬಿಟ್ರೆ ಸರ್ ಐತನದ. ಹಾ
ಹಾ
ರ ಅಲ್ಲಿ ನೀರ್ ಎಷ್ಟು ಇರ್ತದೆ.
ಎಡಿ ಎಡು ಎರೆಡಿಂಚು
ಹ
ಹ ಹ
ಹ
ಹ ನೆಷ್ಟು ನಿಮ್ದೇ ಬ್ಯಾಟಿಂಗು.
ನ
ಹ್ಮ್ ನೇನ್ ಮಾಡಕದ್ದು ಬ ಅಂದ ಆಡ್ಲೇಬೇಕು ಜಮೀನು ನೋಡ್ ಬೇಕಾಗ
ಸ
ಹ್ಮ್ ಬ್ಯಾಟಿಂಗ್ ಮಾಡ್ಬೇಕು ಬಾಲ್ನು ಹಿಡಿಬೇಕು ಒಳ್ಳೊಳ್ಳೆ ಕ್ಯಾಚ್ನು ಹಿಡಿಬೇಕು.
ಹೂ ಹು ಹೂ
ಬಂದ್ರು ಇನ್ಯಾನ ಬ್ಯಾಟಿಂಗ್ನರು ಆ ಬಂದು ಕಿಟ್ಕೊಂಡ ನೋಡ್ರಿ ಸಾರ್, ಅಕ್ಕು ಹೊಡ್ರಿ ಸಾರ್ ಆ ಸೂಪರ್ ಶಾಟ್ ಆ ಬೇಕ ಬೇಕಂತ ಆಡಿದ್ರೆ ಬ್ಯಾಟ್ ಬೇಡ ಆಡಿದ್ರೆ ಹ ನಮ್ಮನ ಈ ಕಡೆ ಸಳದ್ಬಡ್. ನೂರು ರೂಪಾಯ ಮೇಲೆ
ಏನು ಮಾಡಕ್ಕಾಗಲ್ಲ ಸಾರ್ ಹ ಬೇಕ ಬಂದ ಪಡ ಬಳಷ್ಟ ತಿಂದೆನ್ ಟೈಮ್
ಹ್ಮ್
ಮ್ದ ಜಮೀನ್ ಇದೆಯಲ್ಲ ಸರ್ ಕುಬ ಕಳಿ ಕಪ್ಪು ಕಬ್ಬುಪ್ಪು ಕಬ್ಬು ಸರ್ ಒಂದು್ ಹೊರ್ಷದ ಬೆಳೆ ನಿಮಗೆ ಹಾ ಕರೆಕ್ಟಾಗಿ ಜೂನ್ಂತ ಜುಲೈ ತಿಂಗಳಲ್ಲೇ ಅ ಹಾಕಕ್ ಸ್ಟಾರ್ಟ್ ಮಾಡ್ಬೇಕು ಆಾಗಿ್ರ ಮೊದಲು ಬಿಸ್ನೆಸ್ ಎಲ್ಲ ಮಾಡ್ಕಳ ಏನೋ ಚೀಸ್ ಮಾ ಕಪ್ಪಡ್ ಯಾರಾರುೇ ಬೆಳೆದಿದ್ರೆ ಅಥವಾ ಬೇರೆ ಊರಲ್ಲಿ ಬೆಳೆದಿದ್ರೆ ಫ್ಯಾಕ್ಟ್ರಿ ಕಡೆಯಿಂದ ಬಿಸ್ನೆಸ್ ಮಾಡ್ತಾರೆ ತಗೊಂದ ನೀವು ಮತ್ತು ನಿನ್ನ ಜಮೀನ್ ಅದ ಮಾಡ್ಕೋಬೇಕು ಮಾಡ್ಕೊಂಡು ಅಂದ್ರೆ ಸ್ ಟ್ರ್ಯಾಕ್ಟರ್ ಎಲ್ಲ ಜಮೀನ್ ಜ ಸಣ್ಣ ಮಣ್ಣ ಮ ಹತ
ಈಗಾಗಿ ಒಂದ್ ಬಾರಿ ಇಲ್ಲಿ ನಿಮ್ ಕಡೆ ಕೀಪಿಂಗ್ ಎಷ್ಟ್ ಬರ್ಬೇಕಕ್ಗುತ್ತೆ ಅನ್ಸುತ್ತೆ ಮಾತಾಡಿ
ಹ
ಹ್ಮ್ ಚೋಳಿ
ಆಮೇಲೆ ಕಪ್ ತಂದು
ಹಾ
ನಾಟಿ ಮಾಡೋದು ಹಾ ಹಾ ಹಾ ಹಾಕುದ್ರೆ ಆಗ್ತದ ಡಿ ಎಪಿ ಮ್ಯಗ್ನಷಿಯನ್ ಕೆರ್ ಹ ಹಾ
ಹಾ
ಚಿ ಮತ್ತೆ ಮೂರ್ ತಿಂಗಳೆ ಮೂರ್ ತಿಂಗಳ ಒಂದ್ಸರಿ ಕೊಬ್ರ ಆಮೇಲೆ ನಾಲ್ಕ ಐದು, ತಿಂಗಳು, ಒಂದ್ಸರಿ, ಹಾಕ್ಬೇಕು. .. ಏನು, ಬ್ಯಾಟಿಂಗ್, ಹಾಗೂಯ್ತುಯಲ್ಲ. ..
ಹಾ, ಮುಗಿತು ಇನ್ನೇನಿಲ್ಲ! ಇನ್ನೊಬ್ರೆ, ಅವರು, ಔತೆವಾಗ. ..
ಯಾವಾಗ ಬ್ಯಾಂಡ್ರಿಸೈರ್. ..
ಔಟಗಿಲ್ಲ, ಇನ್ನೊಂದು, ಬಲ್ಲಾಲಿ, ಔಟ್. .. ಸ್ನೇಹಿತರ. ..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
ಈ, ಕಡೆನೆ. .. ಬಂದ್ಬಿಡಿ, ನೀವು. ..
ಯಾವ್ಯಾವನು, ರೋಅಡ್ನಾಲೆ, ಬಿಧು. ..
ಸುದೀಪ್, ಸುದೀಪ್, ಅವರು ಸುದೀಪ್ ಅವ್ರು ಆಡ್ತಾರ, ಆಟ್ರಿಕ್ ಇರೋ. ..
ಅಟ್ರಿಕ್, ಹೀರೋ, ಶಿವರಾಜ್ ಕುಮಾರ್, ಅಲ್ಲಕ್ಕಾ. .
ಹೌದು, ಹೌದುಧು. .. ಹೌ ಟು ಸರ್. .. ಇಲ್ಲ, ಸರ್, ಫೋರ್. ..
ಸಭಾಷ್. ..
ಸಕ್ಕತಾಗ್ತಾವ್ರೆ. .. ಒಳ್ಳೆ ಶಾರ್ಟ್. .. ವರ್ಲ್ಡ್, ಅತ್ರವೆ. ಸಾಕಾತು .. ತಾವಾಡಾದರೂ. .. ಟ್ರಯಲ್, ಬೇರೆ ತೋರಿಸು . ಭಾನುವಾರ. ..
ವಾಡುವಾಡಿ. .
ಈಗಾಗ್ಲಿ, ನಾಕ್ ಕಾಲ್, ಕಟ್ಟಾಗೀ, ಹೋಗೋದ. .
ಹ ..
ಏಳಏಳು, ಕಾಲ್ ಎಂಟು, ಎಂಟು, ಕಾಲ್ ಮಾತಾಡ್ಬೇಕಕ್, ನಾವು. ..
ಊಟ ಮಾಡಬೇಕು ಸಾರ್ ನೀವು. ..
ಹೇಹೋ. . ಮಾಡ್ದೇವದ, ನಮ ಮಾತಾಡ್ತೀವಿ ಸನಿ ನೀವು ಅಷ್ಟೇ ಔ. .. ನೀತಿಕೋ, ಬಾನಿ, ಕೀಪಿಂಗ. ..
ಏನ್, ಏನೆನು. ..
ಹಾಡುತುಔಟು. .. ಹ . ಗುಡುಗ, ಹೊಡಸ್ತಾರ ನೀನ್ನ ಚೆನ್ನಾಗರಕ್ಕ, ಹ. ..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
ಓಯ್ ಔಟ್ ಅಲ್ವಾ ನೀನು
ಹೇ ಔಟ್ ಮಾರಾಯ ನೀನು ಇನ್ನೊಂದುಸತ ಆಡಿಸ್ತಾರ ನಿನ್ನ
ಈರಫೋನ್ ತೆಗೆದುಹಾಕಿಬಿಟ್ಟಿದೀಯ
ಇಂಗೆ ಹೊಡೆದು ಕಳಿಸಿ
ಯಾನ್ ನಾಗಪ್ಪ ಈ ತರ ಚೇಚಿತ್ಕೂತಿದೆ ಹಾ
ಜಾಲ ಮಾಡಬೇಗ
ಕೊಡ್ತೀನಿ ಮಾತಾಡು ಓಡು ಓಡು ಯಾರಾಯ ಮಾತಾಡು ಯಾರಯಾ ಯಾರೋ ಮಾತಾಡ್ತಾರೇ ಲೈನ್ ಅಲ್ಲಿ
ಹಲೋ ಸರ್ ನಾಮು ಯಾರ ಮಾತಾಡಾಮ ಮಾತಾಡು ಮಾತಾಡು ಅಂತಾನ
ಈ
ಮಾತಾಡ್ರೆ ಮಾತಾಡೇ ಗೊತ್ತಾ ಏನ ಎತ್ತ ಅಂತ ಕೇಳು ಕೂತಿದಾರಿ
ಹ ಅದಿಕ್ಕೇ ಸುಮ್ನೆ ಇಬ್ರು ಮಾತಾಡ್ತಾವಿ
ಹಾ
ಹಾ ಹೊಡೆದ ಸೃಜನ್ ಪೋರ್ನ ರನ್ನ ಇದ್ದ ಈ ಕಡೆಗ
ಹೆಸರು
ನನ್ನ ಹೆಸರು ಆತ್ಮ ಲ್ಲ ಹೊಮ್ಮರ್ದವಿ ಅಂತ ಇವೆಲ್ಲ ಗೂಗಲ್ಗೆ ಹಾಕಿಬಿಡ್ತಾನ ಹಾ ಆಮ
ಆಮೇಲ್ಲ ಓಹೋ
ಹೇ ಹಲೋ ಯಾರನ್ನ
ವರ್್ಣ ಹರ ವರ್್ಣ
ಯಾರು ಹ ಸರ್ ನ ಹ ನಾನೇಮ್ಮ ಡ್ತ ಬಿಡಿ
ಏ ಅದಕ್ಕಾ ಇಬರು ಒನೊಂದಬೇಕಬೇಕು ಮುಗಿಸ್ಬಿಡಣ ಅದೇ ಮಾತಾಡ್ಕ ಅವ್ರ ಜೊತೆ ಸುಮ್ ಇತ್ಗ ಮಾತಾಡು ್ರಿಕೈಟ್ ಒಡ್ತರದಕ ಬೋರ್ ಒಡಕ್ಕಿಿಲ್ಲಕನ
ಇವರೇ ಅನ್್ರೀ ಇವರು ಪಟ್ಟ ಬರ್ಕನ್ ಬಡಂಗಿಿಲ್ಲ ಬಿಡ
ಒಂದ್ ಇನ್ನೇನ್ಡ್ರಿ ಇನ್ನೇನ್ ಮೂವತ್ ಸೆಕೆಂಡ್ ಬಂತು ಎತ್ಕ ಕಟ್ ಮಾಡು ಪಟ್ಟ ಅಂತ ನಂಬರ್ ಕಲ್ಸು ಆಗೋಯ್ತಕ್ಕ ಇಪ್ಪತ್ ಸೆಕೆಂಡ್ ಅದ
ಜ
ಹ
ಓ ಆಯ್ತು ಎತ್ತೋ ಪೋನ ಇನ್ನು ಎರಡ್ ಸೆಕೆಂಡು ಮೂರ್ ಸೆಕೆಂಡು ತಡೆ ತಳ ಕಮ್ಮಿ ತಡೆ
ಹತ್ತಕ್ಕೆ ಆಗ್ಬೇಕು ಅಂತ ಏನಿಲ್ಲ
ಹತ್ತ ಇತ್ತು ಮೇಲಾಲ ತಡ ಹಾ ಈಗಾಗ ಕಟ್ ಇದನ್ ಬಾಂದ ಮಾಡ ಕಟ್ ಮಾಡ ಈಗ ಕಟ್್ಮೌಟ್ ನಂಬರ್ ಕಳ್ಸೋ